ಹಲೋ ಹೇ ಗ್ರ
ಹ್ಮ್ ಕೇಳಿಸೆ ಹೇಳು ನಿನ್ಗೆ ಇಷ್ಟೊತ್ತಾಗುತ್ತೆ ಬರಕ್ಕೆ ಲೈಕ್ ಮನೆ ಹತ್ರ ಇಂದ ಬಸ್ ಸ್ಟಾಪ್ ಬರಕ್ ಎಷ್ಟುೊತ್ ಆಾಗುತ್ತೆ ಅಂದೆ
ನೀನಗ್ ಮ ಈ ಮನಲ್ಲ ಎಲ್ಲಿಗ್ ಬರಕ್ಕೆೆ
ನಿನ್ನ ಹೌಸಿಂಗ್ ಬೋರ್ಡ್ ಅಲ್ ಬಂದ್ಮೇಲೆ ಕಾಲ್ ಮಾಡಂತ ಹೇಳ್ದಲ್ಲ ಹಾ ಲೈಕ್ ಅಲ್ಲಿಂದ ಬರಕೆ ಎಷ್ಟು ಜೊತ್ತ ಆಗತ್ತೆ ಅಷ್ಟೇನಾ ಆಯ್ತು ಕೆ ಎಲ್ಗ ಹೋಗೋಣ ಅಂತ
ಇದು ಆಪ್ ಅಲ್ಲಿ ಇಲ್ಲ ಅಂದ್ರರು ಕಾಲ್ ಮಾಡ್ದಾಗ ಮೆಸೇಜ್ ಬರುತ್ತಾ
ಹ್ಮ ಬರ್ತಿದ ಇಟ್ಸ್ ಲೈಕ್ ನನಗ್ ನೋಟಿಸಿ ಕಿಶನ್ ಗರ್ತಿದೆ ಅಷ್ಟೆ ಟಾಕ್ ಮಾಡಿ ಅಂತ
ಹಾ
ಯಂ ಕನೆಕ್ಟ್ ಆ ಎಂತ ಬರ್ಸದೆ ಅಷ್ಟು
ಹ್ಮ ಹ್ಮ್ ಹೌದು ನಿನ್ನಲ್ಲ ನಿನ್ಗೆ ಎಷ್ಟ್ ಕಾಲ್ ಮಾಡಿದ್ದೀಿದ್ದ ಎರಡನೇ ಕಾಲ್ ಅಂತಾನೆ ಮೂರ್ ಕಾಲ್ ಅಂತಿ ಮುಗಸಬ ಬಿಡಾನ ಇನ್ನು ಮೂರು ಪಲ್ ಐತೆ
ಕೆ ಇವಾಗ ನಾನು ನ ಫ್ರೆಂಡ್ಗೆ ಹೇಳ್ಬಿಟ್ಟು ಕಾಲ್ ಮಾಡಿ ಮಾತಾಡ್ಬೋದಾ
ಅಂದ್ರೆ ನಿ ಜಾಯಿನ್ ಮಾಡಸ್ಬೇಕು ಅವಂದ
ಹ ಅದೇ ಜಾಯಿನ್ ಮಾಡಿಸಬಿಟ್ಟು ಕಾಲ್ ಮಾಡಿ ಮಾತಾಡ್ಬೋದು
ಹಾ
ಲೈಕ್ ಎಷ್ಟ ಅಮೌಂಟ್ ಅವ್ ಮಾಡ್ಬೋದು ನಾನನ್ ಮತ್ತೆ ಆಪಳ ಗಡಡೆ ಹೋಗಬಿಟ್ಟು ಏನ ನೋ
ಅದು ಬರುತ್ತೆ ಇರು ಒಂದು ನನಗೆ ಹೈ ಕಸ್ ನ್ನು ಮಾಡ ಟ್ವೆಂಟಿ ಎ್ರಂದ
ಹೆಂಗರುಪ ಇಷ್ಟೊಂಂತಷ್ಟ ಜಿತ್ ಕಡೆ
ಹ್ಮ್
ಹ್ಮ ಕಲ್ಲ ಜಂದ
ಬೇ ದಸಗ
ಏನಮ್ಮ ಪೈಕ್ ಲ ಳಗ್ ಬ ಸುಮ್ನಾಳ ಬರ್ಬೇಕು ಸುಮ್ನಾಳಿಂದ ಬಂದಾಗ್ ಬರ್ತೇನೆ
ನಿಮ್ ಮನೆಯಿಂದ ಸುಮ್ಮ್ನೆಡಿದೆ ಹಾ ನೀ ನಿಮ್ಮ್ ಮನೆಯಲ್ಲಿರೋದು ಕಮಲ ನ ಹ
ಕಮಲ ನಗರಲ್ಲ ಆಜ ಕೆಂಪೆ ಒಡಗ ಟಾಸ್ ಟೂಷನ್ ಮಗತಿಲ್ವಾ
ಹ್ಮ ಯಶವಂತ್ ಪೂಜ
ಹ್ಮ ಏ ಸು ಅಲ್ವಾ ನೆಕ್ಸ್ಟ್ ಸ್ಟಾಪ್ ಪೈಪ್ಲೈನ್ ಬರುತ್ತೆ ಪೈಪ್ಲೈನ್ ಆದ್ಮೇಲೆ ನಮ್ಮ ಲೈಕ್ ನಮ್ಮಲೇ
ಹೌದ
ಹೊ ಹೊ ಹೊ
ಎ ನಿಂದ್ ಯಾವ್ ಕಾಲೇಜ್ ಹೇಳು ಮಹಾಲಕ್ಷ್ಮಿ ಕಾಲೇಜ
ನೀನ್ ಎಲ್ಲೋ ಮಾತಾಡ್ತಿರೋ ತರ ಕೇಳಿಸ್ತಿದೆ ನನ್ಗೆ.
ಇವಾಗ್ ಕೇಳ್ಸ್ತೀದ್ಯಾ ಹಲೋ
ಏನ್ ಕೇಳ್ದೆ
ನಿನ್ ಮಹಾರಾಣಿ ಕಾಳೇಜ ಮಹಾಲಕ್ಷ್ಮಿ ಕಾಲೇಜ್
ಮಹಾರಾಣಿ ಕಾಲೇಜ್ ಅಮ್ಮನಣಿಯಲ್ಲಿ ಸೀಟ್ ಸಿಕ್ಲಿಲ್ಲ ಅಷ್ಟೊತಕ್ ಫುಲ್ ಫಿಲ್ ಆಗ್ ಹೋಗಿತ್ತು ಅಮ್ಮಣಿ ಸೀಟ್ ಸಿಗ್ಲಿಲ್ಲಮ್ಮ ಅಷ್ಟೊತ್ತಿಗೆ ಫುಲ್ ಫಿಲ್ ಆಗೋಗಿತ್ತು.
ಇರು ಒನ್ ನಿಂಷ
ಹಾ
ಹಾ ಹೇಳು
ಎ ಇದ್ಯಾ ಮನೇಲಿ
ಹಾ ಕೋಳಿ ತಂದಿದ್ದೆ ಮೊನ್ನೆ ಸಿ ಕ್ತು ರೋಡಲ್ಲಿ ಅಂದ್ರೆ ಮಾರ್ತಿದ್ರು ತಗೋಬೇಕ್ ಅನ್ಸ್ತು ತಗ್ ಗೋ ಬಂದೆ.
ಬಟ್ ಬೇಗ ಸತ್ತ ಹೋಗುತ್ತೆ ತಾನೆ
ಹ್ಮ
ನಾನ್ ನಿನ್ಹತ್ರ ಮಾತಾಡ್ಕೊಂಡು ಹಂಗೆ ಬಂದಬಿಟ್ಟೆ ಏರ್ಪೋಡ್ಸ್ ಇದಾಗಿತ್ತು ತಿದ್ದೆ
ಗೊತ್ತಿಲ್ಲ ಬಿದ್ದು ಬಿದ್ದು ಹೋಗತೈತಿ ಇವಾಗ್ಲೂ ಅದನ್ನೇ ಹಾಕೊಂಡಿದ್ದೆ. ಒಳಗೇನೆೇ ಹೋಗ್ತಿಲ್ಲ ಅದು ಬಿದ್ದು ಬಿದ್ದು ಹೋಗ್ತಿದೆ ಹ್ಮ್ ಓಕೆನಾ
ಯಾವ್ ಕಂಪನಿ ತಗೊಂಡಿತ್ತು
ಒನ್ ಪ್ಲಸ್.
ಏ ನಂದ್ ವಾ ಚ್ ಅದೇ ಕತ್ತಾಗೋಯ್ತು ಫ್ಲಿಪ್ಕಾರ್ಟ್ ಅಲ್ಲ್ ಆರ್ಡರ್ ಮಾಡಿದ್ನಾ ನನ್ಗೆ ವೈರಲ್ ಇವತ್ತ್ ಬಂದಿತ್ತು ಸೊ ವಾಚ್ಗೆ ಚಾರ್ಜ್ ಹಾಕಕ್ಕೆ ಏನೋ ಆಯ್ ಗಳೆಲ್ಲ ಮನೆಲೆ ಇದ್ವಲ ಅದ್ ಆಗದ್ಮೇಲ್ ನೋಡಿದ್ರೆ ಚಾರ್ಜಯೇ ಆಗ್ತಿಲ್ಲ ಕಿತ್ತೋಗಿರೋದು ರಿಟರ್ನ್ನು ಮಾಡಕ್ ಆಗ್ತ್ ಗ್ತಿಲ್ಲ ನಂಗೆ ಇವಾಗ ಮತ್ತೆ ಆರ್ಡರ್ ಮಾಡ್ಬೇಕು ಸುಮ್ಮ್ನೆ ವೇಸ್ಟ್ ಆಯ್ತು.
ಮತ್ತೆ ಎಲ್ಲಾ ಆಗ್ತೈಯ್ತೆ ನನ್ ಕಿವಿಯೊಳಗ್ ತೂರ್ತಾನೆ ಇಲ್ಲ ಅದು ಏನ್ ಮಾಡೋದ್ ಗೊತ್ತಾಗ್ತ್
ಎಕ್ಸ್ಚೇಂಜ್
ಯಾರ್ದ್ ಪೋಡ್ಸು ಹಂಗೆ ನಾನು ಸರಿಯಾಗ್ ಹಾಕೊಳಕ್ ಬರಲ್ಲೇನೋ ಅನ್ಕೊಂಡಿದ್ದೆ. ಇಷ್ಟ ದಿನ ನೋಡಿದ್ರೆ ನನ್ ಕಿವಿ ತೂತೂ ಇಷ್ಟೇ ಚಿಕ್ ಕ್ಕ ಐತೆ ಒಳಗನೆ ಹೋಗ್
ಹಂಗಂದ್ರೆ ನೀನ್ ಹೊಸಾದ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗಿತ್ತೆ.
ಕಸ್ಟಮ್
ಕಂಪ್ಲೇಂಟ್ ರೈಸ್ ಮಾಡ್ ಹೇಳ್ತೀನ್ ನನ್ ಕಿವಿ ತುಂಬಾ ಚಿಕ್ಕ ಆ ದೆ ನಂಗೋಸ್ಕರ ಒಂದ್ ಮ್ಯಾನುಫಾಕ್ಚರ್ ಮಾಡಿ ಹಿಂಗೆ ಅಂತ
ನನ್ನೇ ಮೊಕದ್ ಮೇಲ್ ಉಗೀತಾರಷ್ಟೇ.
ಹ್ಮ ಏ ಹಂಗ ಏನಿಲ್ಲ ಗು ಲೈಕ್ ನಮ್ ನೆಸೆಸಿಟಿ ಅ ಅಂತ ಅವ್ರಗ್ ಏನ್ ಹೇಳ ಕಸ್ಟಮರ್ ನೆಸಸಿಟಿನ ಫುಲ್ಸೇಲ್ ಮಾಡ್ಬೇಕು ಸೊ ಮಾಡ್ತಾರೆ ನಿನ್ ತರ ಎಷ್ಟ ಜನ ಇರ್ತಾ ಇರ್ತಾನೆ ಲೈಕ್ ಆಗ್ತಿಲ್ಲ ಅನ್ನೋರ್ಿಗೆ ಅವಿಗೆಲ್ಲ ಶಶಲಗ ಇರುತ್ತಾ
ಜ ಹೇಳ
ಹಾ ನಮ್ಮಡಗೆ ಯಾವ
ನಾ ಇಷ್ಟ ದೊಡ್ಡ್ದಾಗಿ ನಿನ್ ಕಿವಿ ಮಾತ್ರ ಅದ ಹೆನ್ಗೆ ಅಷ್ಟು ಇರುತ್ತೆ
ಯಾರತ್ರ ಮಾತಾಡ್ತಿದೀ ನೀನ್ೇನಂದೊ್ ಮಾತಾಡ್ತಿೀರಾ ಕಳ್
ನಾನ ಎಲ್ಲಾ ಇದ್ದೀನಿ ಫೋನ್ ಸ್ವಲ್ಪ ದೂರ ಇದೆ ಅಷ್ಟೇ
ಹೆ
ಕೇಳ್ಸಾಯ್ತಾ
ಹ್ಮ್ ಇವಾಗ ಓಕೆ
ಹಾ ಹೇಳ
ಹ್ಮ ಪದೆಂ ನಿಮಿಷ ಇರೋ
ಹಾ
ಸನ್
ಹ ಹ ಎಲ್ಲೋದೇ